ಹೆಲೋ.
ಸರಿನಾ.
ಇಲ್ಲ ಕೇಳ್ಸ್.
ಎನಾಕ್ಕ.
ಹಾ ಹೇಳಿ.
ಏನ್ ಶೇಷನ್ ಏನ್ ಮಾಡ .
ನಾನು ಬರೀತಾ ಇದ್ದೆ ನೀವೇನ್ ಮಾಡ್ತಾದ್ದೀರಾ.
ಏನ್ ಬರಿತ ಇದ್ಯಾ .
ನಿಮ್ ವಾಯ್ಸ್ ಕೇಳುಸ್ ತ್ತ ಇಲ್ಲ ಫುಲ್ಲು ಬ್ಯಾ ಬ್ಯಾಗ್ ಗ್ರೌಂಡ್ ಸೌಂಡೇ ಐತೆ.
ಹೌದಾ ಇವಾಗ್ ಕೇಳ್ಸುತ್ತಾ.
ಒಂತರಾ ಎಕೋ ಓಡಿತೈ
ಹಾ ಅಂದ್ರೆ ಅವ್ನ್ ನಾ ಹಾಸ್ಟೆಲಲ್ಲಿ ಇನ್ನೇಡ್ವ. ಸೊ ಅದೇ. ಇನ್ನು ಆಕೆಯಲ್ಲೇ .
ಹೌದಾ ತಿಂಡಿ ಆಯ್ತಾ.
ಆಯ್ತು ತಿಂಡಿ ನಿಮ್ದು.
ನಂದು ಆಯ್ತು ಏನ್ ತಿನ್ರಿ.
ನಾನು ಟೊಮೇಟೊ ಬಾತ್ ತಿಂದೆ ನೀವ್ ಏನ್ ತಿಂದ್ರಿ.
ನಾನ್ ಚಪಾತಿ ತಿಂದೆ.
ಹೌದ ಏನ್ ಬರಿತ್ತಾ ಇದ್ರಿ ಅಂತ ಕೇಳ್ದೆ.
ನಾನಾ ಎಕ್ಸಾಮ್ಸ್ ಇತ್ತು ಅದಕ್ಕೋಸ್ಕರ ನೋಟ್ಸ್ ಮಾಡ್ಕೊತಾ ಇದ್ದೀನಿ. ಹೆಲೋ.
ನಿಮ್ ವಾಯ್ಸ್ ಎಕೊ ವಡಿತ್ ಆಚೆ ಎಲ್ಲಾದ್ರು ಮಾತಾಡ್ತೀರಾ ವಾಯ್ಸೇ ಕೇಳುಸ್ತ ಇಲ್ಲ.
ನಾ ನಿಮ್
ಹೌದಾ ನೆಕ್ಸ್ಟ್ ಎಮ್ ಬಿ ಏ ಮಾಡಿ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ.
ನಾನು ಜಾಬ್ ಮಾಡೋಣ ಅಂತ ಅಂತಿದ್ದೀನಿ
ಹೌದಾ ನಿಮಗೇನ್ ಸ್ಯಾಲ್ರಿ ಜಾಸ್ತಿ ಕೊಡ್ತಾನ್ ಬೀಡ್ರಿ
ಏಕೆ
ಎಂ ಬಿ ಎ ಅಲ್ವಾ ಬಿಸ್ನೆಸ್ ಓನ್ ಬಿಸ್ನೆಸ್ ಅದ್ರು ಮಾಡಬಹುದು
ಅದೇ ನಮ್ಟಿ ಡಿಪೆಂಡಸ್ ಅಲ್ವಾ ನಮ್ಮ ಸ್ಕಿಲ್ಸ್ ಮೇಲ್ ಡಿಪೆಂಡ್ಸ್ ಇವಾಗೆಲ್ಲ ಕಂಪ್ನಿಗಳಲ್ಲೂ ಅಪರ್ಚುನಿಟೀಸ್ ಕಡಿಮೆ ಸಿಗದು ಹುಡುಕಬೇಕು ಹ
ಎಕ್ಸಾಮ್ ಯಾವಗ ಇಂದಾ ನಡೀತಾ ಇದೆ ಅಂದೇ
ಎಕ್ಸಾಮ್ ಟ್ವೆಂಟಿಯಿಂದ ನಡೀತ ದೇ ಜೂನ್ ಫೋರ್ ಮುಗಿಯುತ್ತೆ
ಚೆನ್ನಾಗಿ ಮಾಡಿದ್ರ ಬಂದಿರೋದು
ಹಾ ಚೆನ್ನಾಗ್ ಮಾಡಿದ ನೀವ ಏನ ಮಾಡ್ತಾ ಇರೋದು
ಮಾಡ್ತ ಇರೋದು
ಎಂ ಎಚ್ ನಾ ಯಾವದ
ಸ್ವನಕಂದೇತ ಜೈನಗರ
ಹ್ಮ್ ನಿಮದ ಎಕ್ಸಾಮ್ಸ್ ಎಲ್ಲ ಯಾವಾಗ ಸ್ಟಾರ್ಟ್
ನಂದು ಗುರುವಾರ ಇಂದ ಜುಲೈ ಹದ್ನೈ ದ ಇಂದ ಸ್ಟಾರ್ಟ್ ಆಗುತ್ತೆ
ಹ್ಮ್
ಹ್ಮ್ ಇವಾಗೆಲ್ಲ ಕ್ಲಾಸಸ್ ನಡೀತಾ ಇದೆ ನಾ
ನಿಮಗೆ ಇಂಟರ್ನ್ಶಿಪಸ ಎಲ್ಲ ಇರುತ್ತಾ
ಇತ್ತು ಟು ಮಂಥಸ ಮಾಡ್ಕೊಂಡ್ ಬಂದೆ ಇವಾಗ ಒಂದ್ ತಿಂಗಳು ಮಾತ್ರ ಪ್ರೊಜೆಕ್ಟ್ ಕ್ಲಾಸ್ ಟೈಮ್ ಇದೆ ಅಷ್ಟೆ
ನೀವ ಎನ್ ಮಾಡಿದ್ದೆ ಇಂಟರ್ನ್ಶಿಪ್
ಚಾನ ಪೀನೆ ಇಂಪ್ಯಾಕ್ಟ್ ಇನ್ಸ್ಟೇಂಜರ್ ಮಾಡದೆ
ಹ್ಮ್ ನಮಗೂ ಈ ನೆಕ್ಸ್ಟ್ ಸೇಮ್ ಈ ಇಂಟರ್ನ್ಶಿಪ್ ಇರೋದು ಬಟ್ ಎಲ್ಲಿ ಮಾಡಬೇಕಂತ ಗೊತ್ತಾಆಗತ ಇಲ್ಲ
ನಿನಗೆ ಗೊತ್ತ ಇರೋರು ಯಾರೂ ಇಲ್ಲವ ಇಂಟರ್ನ್ಶಿಪ್
ನಮ್ಮ ಸೀನಿಯರ್ಸ್ನ ವಿಚಾರಿಸಿ ನೋಡಬೇಕು ಅವರು ಸಜೆಸ್ಟ್ ಮಾಡಿದ್ರೆ ನೋಡಬೇಕು ಅಲ್ಲಿ ಎಲ್ಲಾ ಹೋಗಿ
ಹೂ ಹೂ
ಏನು
ಯಾವುದ ಆದರೂ ಗೌರ್ಮೆಂಟ್ ಎಕ್ಸಾಮ್ಸ್ ಗೆ ಅಪ್ಲೈ ಮಾಡಿದಿರಾ ಅಂದೆ
ಇಲ್ಲ ಇಲ್ಲ ನಾನು ಅದಕ್ಕೆಲ್ಲ ಮಾಡಿಲ್ಲ
ಯಾಕ್ ಇಂಟ್ರೆಸ್ಟ್ ಇಲ್ಲ ನಿಮಗೆ
ನಂಗೇನ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದ್ರ ಮೇಲೆ
ಮತ್ತ್ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ನಿಂಗೆ
ನನ್ಗೆ ಎಜುಕೇಶನ್ ಎಂ ಎಂ ಬೇ ಮುಗಸಿ ಒಂದ್ ಕಂಪ್ನಿ ಜಾಬ್ ತಗೋಬೇಕು ಆಮೇಲೆ ಅದ್ ಮುಗಿದ್ಮೇಲೆ ಸ್ವಲ್ಪ ಪಾರ್ನಿಂಗ್ಸ್ ಮಾಡಿ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕಂತ ತಾ ಇದ್ದೀನಿ
ಹ
ಸದ್ಯಕ್ಕೆ ಇರೋದ್ ಅಷ್ಟೆ
ಹ
ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲಾ ನಾವ್ ಇಷ್ಟ ಅಷ್ಟೇ ಟ್ರೈ ಮಾಡಿದ್ರು ಅದು ಸ ಆ ಒಂದ್ ಎರಡು ಮೂರ್ ಮಾರ್ಕ್ಸ್ ಅಲ್ಲಿ ಹೋಗ್ಬಿಟ್ರೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿಬೆಕ್ ಅದಕ್ಕೆ ಯಾರಷ್ಟು ಕಷ್ಟಪಡ್ ತರೆ ಅಂತ
ಸೇಫ ಅಲ್ವಾ ಅದೊಂದು ಲೈಫ್ ಸೆಟ್ಲ್ ಆದಂಗ್ ಅಲ್ವಾ ಎಕ್ಸಾಮು
ಬಟ್ ಅದಕ್ಕೂ ಕಾಂಪಿಟೇಷನ್ ಜಾಸ್ತಿ ಇದೆಯ ಲ್ಲ ಈವಾಗ್ ಹ್ಮ ಇದಾವೆ ಅದ್ರಲ್ಲೂ ಸ್ಕ್ಯಾಮ್ ಗಳು ನಡೆಯುತ್ತೆ
ಹ್ಮ್
ಅದೊಂದ್ ಸ್ವಲ್ಪ
ಯಾವ್ದೂ ಬರ್ದೇ ಇಲ್ವಾ
ಇಲ್ಲ ನಾನ್ ಯಾವ್ದು ಬರ್ದಿಲ್ಲ ಯಾಕಂದ್ರೆ ನಂಗ್ ಅದ್ ಅದ್ರ್ ಮೇಲೆ ಇಂಟ್ರೆಸ್ಟ್ ಇಲ್ವಲ್ಲ ನಾನು ಅದಕ್ಕೆ ಟ್ರೈನು ಮಾಡಕ್ ಹೋ
ಹಂಗೆ
ಹ್ಮ್ ಮತ್ತೆ ನಿಮ್ಗೆ ಏನಾದ್ರು ಆತರ ಇಂಟ್ರೆಸ್ಟ್ ಇದ್ಯಾ
ಹ ನಂಗೆ ಇದೆ ಆಗ್ತಾ ಇರ್ತೀನಿ ಅಷ್ಟೇ ನಾನ್ ಅವಾಗವಾಗ ಕಾಲ ಅಬಿಟ್ಟು ಓದ್ಕಳಕ್ ಟೈಮ್ ಸಿಗಲ್ಲ ನಮ್ ಸಿಲ್ಲಬ ಇರುತ್ತೆ ಅಲ್ವಾ ಬಟ್ ಆಗ ನನ್ ಎಕ್ಸ್ಪೀರಿಯನ್ಸ್ಗೋಸ್ಕರ ಬರಿತ
ನೀವ ಎಷ್ಟ ಸತಿ ಬರ್ದಿದ್ದೀರಾ ಆಯ್
ನನ್ನ ಗೋರ್ಮೆಂಟ್
ಹ್ಮ್ ನೆಕ್ಸ್ಟ್ ಪ್ಲಾನ್ ನಿಮ್ಮದು
ನೆಕ್ಸ್ಟ್ ಪ್ಲಾನ್ ನಾನು ಅನ್ಕೊಂಡಿದೀವಿ ಅವೆಲ್ಲ ಗೌರ್ಮೆಂಟ್ ಎಕ್ಸಾಮ್ಸ ನೋಟಿಫಿಕೇಶನ್ ಏನೋ
ಆದ್ರೂ ಟಫ್ ಇರುತ್ತೆ ಅಲ್ವಾ ಪೇಪರ್ಸ್? ಎಲ್ಲ
ಹಾ ಟಫ್ ಇರುತ್ತೆಲ್ಲ ಆದ್ರೂ ಓದಬೇಕಲ್ವಾ ಒಂದ್ ಸೇ ಸೈಡ್ ಆದ್ರೂ
ಹೌದು
ಹಮ್ ವೇಟ್ ಮಾಡ್ತಾ ಇದೀನಿ
ಎಜುಕೇಶನ್ ಜೊತೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ಎರಡ್ರ ಮೇಲೂ ಇಂಟ್ರೆಸ್ಟ್ ತೋರ್ಸಿ ಓದ್ಕೊಂಡು ಅದಕ್ಕೆ ಅಂತಾನೇ ಟೈಮ್ ಕೊಡ್ಬೇಕಲ್ವಾ
ಹ್ಮ್
ಹ್ಮ್ ನೀವು ಬೆಂಗಗಳೂರಲ್ಲಿ ಏನ ಇರೋದು
ಹ್ಮ
ಓಕೆ.
ಹಾ
ನೀವೆಲ್ಲಿ ಇರೋದು ಅಂದೆ
ನಾನು ಬೆಂಗಳೂರೆ
ಹೌದಾ ಹಾಸ್ಟಲ್ ಪಿಜಿನಾ
ನಾನ ಇರೋದ ಪಿಜಿಲ್ಲಿ
ನಾನು ಹ್ಮ್ ಮಂತ್ಲಿ ಸೆವೆನ್ ತೌಸಂಡ್
ಇಲ್ಲ
ಫೆಸಿಲ್ ಲಿಟಿಸ್ ಇದೆ ಬಟ್ ಊಟ ಒಂದ್ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಅದರದ್ದೇ ಅಲ್ವಾ ಪ್ರಾಬ್ಲಮು ಊಟ ಅಂದ್ರೆ ಪಿಜಿ ಊಟ ಅದೆಲ್ಲ ಜಾಸ್ತಿ ಹಾಕ್ ಮಾಡತ್ತಾರೆ ತಿನ್ನ ಆಗಲ್ಲ ಅಷ್ಟೇ ಹಂಗ್ ತಿನ್ನಕ್ ಆಗ್ತೆ ಹೋದಾಗ ಹೊರ್ಗಡೆ ಹೋಟೆಲಲ್ಲಿ ತಿನ್ಕೊಬೇಕು.
ಹಂಗೆ ಅದುಕ್ಕು ಓನ್ಚೂರ್ ಇಡ್ತೀರಾ
ಮಾಡ್ಲೇಬೇಕಲ್ಲ ಊರಿಂದ ದೂರ ಇದ್ದೀವಿ ಎಲ್ಲಿ ಓ ಅವ್ರನ ಚೆನ್ನಾಗ್ ನೋಡ್ಕೋಬೇಕು.
ಏನ್ ಟಿಫನ್ ಊಟ ಎಲ್ಲ ಕೊಡ್ತಾರೆ? ಪೀಜಿಲಿ,
ಮಾರ್ನಿಂಗ್ ಟೈಮ?
ಹಾ
ಮಾಮೂಲಿ ತಿಂಡಿಗಳು, ಚಪಾತಿ ಪಲ್ಲವು, ಪೂರಿ, ದೋಸೆ ಆತರ ಮಾಡ್ತಾರೆ.
ತಿನ್ನುವಾಗಿರುತ್ತೆ? ತಾನೆ.
ಹೂ ನಿಮ್ದ್ ಯಾವ ಹಾಸ್ಟೆಲ್? ನಿಮ್ದ್ ಚೆನ್ನಾಗಿರುತ್ತೆ ಊಟ ಎಲ್ಲ?
ಬಿಸಿಎಂ ಹಾಸ್ಟೆಲ್.
ಹೌದಾ?
ಚೆನ್ನಾಗಿರುತ್ತೆ ಸೆವೆಂಟಿ ಪರ್ಸೆಂಟ್ ಓಕೆ ತರ್ಟಿ ಪರ್ಸೆಂಟ್ ಅಂಗೆ
ಹೂ
ಅದ್ ಮೆನು ಅಲ್ವಾ ಅವಾಗ ತಿಂಡಿ ಡೈಲಿ ಅದೇ ಅಂತ ಗೊತಗಿಬಿಡುತ್ತೆ
ಹೌದು ನಮಗೂ ವ ವೀಕ್ಗೆ ಸೇಮ್ ಇರುತ್ತೆ ತೇ.
ಹಾ
ಸೇಮೇನೆೇ ರಿಪೀಟ್ ಮಾಡ್ತಾರೆ ಅಷ್ಟೇ ಮಂತ್ಲಿ ತೊವಿ ಕಿವಿಗೆ
ಹೌದಾ
ಹೂ
ಹೂ
ಎಲ್ಲ ಹಾಟಲ್ಲಿ ಒಪೆ ಮಾಡಿಲ್ವಾ
ನಾನನ್ ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ದೆ, ಬಟ್ ಅದ ನಂಗಗೆ ಸಿಕ್ಕಿಲ್ಲ ಆಮೇಲೆ ನನ್ ಫ್ರೆಂಡ್ ಇನ್ಫ್ಲೂಯನ್ಸ್ ಮಾಡ್ತಿದ್ರೆ ಸಿಗುತ್ತೆ ಅಂದ್ರು ಹ ನಾ, ಇನ್ನೇನ್ ಬಿಡು ಅನ್ಬಿಟ್ಟು ಸ್ವಲ್ಪ ಕಾಲೇಜಿಗು ಹತ್ರ ಆಗತ್ತೆ ಅಂದನ್ಬಿಟ್ಟ ಪಿ ಜಿ ಇದ್ದನಿ ನಮ್ಮ ಕಾಲೇಜ್ ಪಕ್ಕದ ಪಿಜಿಲೆ
ಹ
ಸಾರಿ, ಕೇೇಳಸ್ತಾ ಇಲ್ಲ
ಯಾವ ಕಾಲೇಜ್ ಹೋಗೋದು ಮಂದೆ?
ನಾನ್ ಗ್ಲೋಬಲ್ ಕಾಲೇಜು ಡಿ ಕೆ ಶಿವಕುಮಾರ್್ದ, ನೀವು? ಆ
ಎಲ್ಲಿರೋದು ಅದು ಅಂದೆ
ಆರ್ ಆರ್ ನಗರ್
ಹೌದಾ
ಹ್ಮ್
ನಾನ್ ಸರಾನ ಕಾಲೇಜಪ್ಪಾ ಜಯನಗರಲ್ಲ ಅಂತ ಹೇಳಿದ್ನಲ್ಲ
ನಿಮ್ಮ ಹಸ್ಟ್ಲಲ್ಲಿ ಇರೋದೆಲ್ಲಿ ಹ್ಮ ಅಪಣನ್ ಮಾಡೋಕೆ ಡಿಸ್ಟೆನ್ಸ್ ತಾಗಿಲ್ವಾ
ಹಾಗೇನಿಲ್ಲ ಆದ್ರೂ ಅಸಂತ ಅಕಾವುಂಟೆ
ಹ್ಮ್ ಹೌದು
ಹ ಇರೋದ್ರಿಂದ ನಿಮ್ ಹಾ ಅದೇ ಹ್ಮ ಬಾನ್
ಹೌದಾ
ನೀ ನವಷ್ಟೇ ಕಾಲೇಜಿಂದ ವ
ಮತ್ತೆ ಇವಾಗ ಇಂಟರ್ನ್ಶಿಪ್ ಎಲ್ಲಾ ಮುಗಿತಾ
ಹಾ ಒಂದು ತಿಂಕ ಮಗದ್ ಬಿಟ್ಟು ಓನ್ ವೀಕ್ ಏನ ಮುಗು ನೀನ್ ಮಾಡ್ದೆನಾ ತಳ ಮೋತ
ಹ್ಮ್ ಹೌದಾ
ಇವತ್ತು ರಜಾ ಇದೆ ಎಲ್ಲೂ ಹೋಗಿಲ್ವಾ
ನಾನ್ ಈಗ ಈಗ ಸೆಮ್ ಈಗ ನಮ್ದು ತರ್ಡ್ ಸೆಮ್ ಎಕ್ಸ ಎಸಾಮ್ ಹಗಿದ್ಮೇಲೆ ಫೋರ್ ಸೈಮ್ ನಮಗೆ ಇಂಟರ್ನ್ಶಿಪ್ ಇರುತ್ತೆ ಹಡುಕ್ ಬಿಟ್ಟು ಹೋಗ್ಬೇಕು ಚೆನ್ನಾಗಿರೋ ಕಂಪ್ನಿ
ಹ್ಮ್ ಸರ್ ಚೆನ್ನಾಗ್ ಮಾಡಿದ್ರು
ಹ್ಮ್
ಹ್ಮ್ ಸರಿ ಆಯತು ನಬಳ ಮನತಿ
ಹಾ ಓಕೆ ಬಾಯ್
ಹ್ಮ